ಏ
ಬ್ಯಗ ನೀತಗತ ಬ ಕಾ ಹ ನಿನ್ನೆ
ಬ್ಯಾಳಿ ಮಾಡರಿ
ಅದ್ರಲ್ಲಿ ಚೆನ್ನಾಗ್ ಸಿಕ್ತಿತ್ತು
ಹ್ಮ್ ಸಿಕ್ಕ ತಳ ಚ
ಮ್ಮಂತ್
ನ
ಹ್ಮ್ ಬಂತು ಬಂತು
ಹಾ
ಮುಂದ
ಬಯರ ಎಲಾದಹಾಕ್ಬಿತಿದೇವ್ ರಿ ಕೆ ಯಿದಾವ್
ಹ್ಮ ಆಲೂಗಡ್ಡೆ ಕನಂಗ ಮಸ್ತ್ ಮಸ್ತ್ ಮುಡ್ಕದು
ಡ್ರಿಪ್ನ ಏಳವಕ್
ನಿಂಗ ನೀನ್
ನಾ ಬಂದಿನಿ ತೊಯಿರೋ
ನೀರ್ ತಿರಿದ್ರೆ ಪಯನ ಬರದು ಈಗ
ಮೊಣ ಮನ ಮಾಡ್ರ ಈ ವೈರ್ ಕುಣಸ ಕಾಲೋನಂತ
ಅಲ್ಲೇ ಪಚ್ತಂಗಲ್ಲ ಮನೇಗಾ ಹೋಗಿದ್ದ
ಹ್ಮ್
ಅದಕ್ಕೆ ನಾ ಕೇಳುದು ಬಾ ಬಾ
ಎಲ್ ಕೊಟ್ಟ ಮಾಡ್ಬೇಕಾ
ಫೋನ್ ಕರೆಂಟ್ ಬಂದ ಬಾನ ಹ್ಮ
ಹೂ ನೀರು ಬಿಡಸಕ್ ಬರ್ಬೇಕು ಅವ ನಾಡಪ್ಪ ಹ್ಮ
ತುಂಬ
ಅವನ್ ಕೆಲ್ಸ ಮಾಡಬಿಟ್ಟು ಅವನ್ ಕೆಲಸಕ್ ಹೋಗ್ಬಿಟ್ಟು
ಅವನಿದ್ದ ಕೆಲಸ ಓಡಾಡೋ ಕೆಲ್ಸ
ನಂಗ್ ಗಣೇಶ ಬೈದಿಲ್ಲಪ್ಪ
ಹ್ಮ್
ಹಾಂ ವಳವ ರಾಜಜನಾ
ನವೀನ್ ದತನ ಗಾಡಿ
ಸರ್ಕಲ್ಿಂದ ನ್ದ ತಕ್ಕ ಪರವಾಗಿ ಸರ್ಕಾರಕ್ಕೆ ಬಂದ್ಬಡನು ಇಲ್ಲ ಆಳದ ಅ ನೀಂತ ನೀಂತ
ನಾವು ಮಾಡ್ತಾದೀ ತಕ್ಕ ಸ್ಟಾರ್ಟಾನನು ಹ್ಮ್
ಹಾ
ಕೆಳ್ಸಲ್ವಾ
ಅಲ್ವಾ
ಹ್ಮ
ಹಲೋ ಕೆೇಳೋಡ
ಕಳ್ ತಕೊಂಡ ಮಾಡು
ನೀ ಮಾತನಲೋಡ
ನಾವು ಮಾತಾಡ್ತೋಗ ತಂಬ
ಕೆೇಳಸದ ನಿಮ ಚಲಂದು
ನಾ ಇನ್ನನ್ ಕ್ಯಾಸ್ಲ್ಲ ಬಂತನಿ ನೀನ್ ನನ್ ಕ್ಯಾಸಲ್ಲ
ಹ್ಮ್
ಸರ್ಕಲ್ ನಿಂದ ನಡೆಯಗಂ ಸಾಕ ಹೋ್ತು ಅಗ
ಕಾಡಿಾಗ ನೀರವದೇ
ಎನ್ ಕು ನ ತಕ್ಕ ಬರಕಬೇಕಾಯತಲ್ಲ
ಹಾ ರಜೆ ನಿನಯ ಸಾಂಗ ಡಿ
ಹೌಂಡೆ
ಹೋಟ್ಲು
ಹ್ಮ
ೋಟ್ಲ
ಈ ರಜಾ ಗುಡಿನ
ಹಂಗಾರ ಅಲ್ಲಿ ನಿಸೆ ಮುಂದ ತಕೊಂಡ ನಿಸೆ ಅನ ಮನವ್ರು
ಬಜಟ್ ಕೇಳಿದನಲ್ಲ
ಹಾಂ ಬಕಿ ಜಿಿನಿಗೆ ಬರವಲಕಂತ
ಹತ್ತು ಮನು ತಡ
ಹೂ
ಮೊದ್ಲು ಕನ್ಗೆ ಯನ ಇಲ್ಲ ಇದಿರ್ಲಿ
ಏನ
ಧೈರೆ ತಾನೇ ತಗ ಉಡ್ತಾ
ಹ್ಮ್ ಅದೇ ನಾನು ಬಂದು
ಇಸ್ಟ್ ಈಸ್ಟ್ ಮುಟೆಗಬ್ಬರ
ಎಡಿ
ಏನಮೂಟರ್ ಸಾಕಾ ಆದುರ್ ಅಷ್ಟಬಡುಕ
ದೊಧ ಬೆರೋತಾಕಣ
ಎಷ್ಟು ಅದ ಬೆಲ್ದು ನೋಡ ಸುರಿಗಾಂಧಿ ಅವತ್ ದೊಡ್ಡ ಮಳೆ ಹೊಡ್ತಾರ ಅದೆ
ಹ್ಮ್ ನಾನು ಬೈದಾನಲ್
ಈಗ್ ನೋಡದ್ದಾ
ಇನ್ನೊಂದ್ ದಸ್ ಸಾಲ ಒಡೆಗೆ ಬತ್ತನೆ
ಎಲ್ಲಾ
ಜೋಳ ಗಿಳ ಕಮ್ಮುನಿ ಕಡೆ ಇನ್ನ ಮದ್ ಮದ್ ಸರ್ ಬಿಟ್ಟಿರಾ
ಮತ್ತ್ ಇನ್ನೆ
ಇನ್ನೂ ಬಿಡುಬಾಯತ್ತು
ಸಾಕೂ ಮಲಲ ಬಿಡ್ರ ಮಾಡಾರನ ಖಾನಾವಳಿ
ಮಾಳು ಇಲಿ ಉಯಿದೆ ಇರ್ಲಿ ಬೀಗ್ವಳಗನ್ ಮಾಡಣ ಮುಚ್ಕಣಿದೆಆಕವಳೆ
ಹ್ಮ್
ಚಂದಗಕಾಣಂತಾವಾ
ಬೀಸ ಲೋಟರು ಉಂಟು
ಹ್ಮ್ ನಾ ಬಂದನ ಹೆಂಗ ನಂತಿದ. ಬಾರಿಗೆ
ಈಗೊಂದ್ ಅದ ಊರ ಆಯ್ತಾ ಒಲ್ಲ
ನಾನೆ ನಮ್ಗ ಉದ್ರ ಅಷ್ಟು ಸಾಕಾಯ್ತೀನಿ
ಬ ಬೆಕ ಆಟ ಬರ್
ಹ್ಮ
ಇರುಳರು ಯಾರುಇಲ್ಲಾ
ಹ
ಹ
ಅ ಬಸವಣ ನದ
ಹೂ
ಹ
ಹ
ಹ
ಚಿನ್ನ ಅನ್ನೆ ವಾಸಿ ರಿ ವರ್ಷಕ್ಕೆ ನೂರ ಒಂದ್ ಸಾವಿರ ಮಣನ
ಹಲ್ಲ
ಾಸ್ಕ
ಎ
ಮಾಡಸ್ ನೀರು ಇದರ್ಲಯಾ